ಹಲೋ ಕೇಳಿಸತಾ ಇದಯಾ. ಕೆೇಳಿಸ್ತಾ ಇದೆ. ಹಾ ಆರಾಮಿದೀವಿ ಬೆಳಗಿನ ಶುಭೋದಯ.
ವದಯ ನಿಮಗು.
ಏನ್ ಮಾಡ್ತಿದ್ದೀರಾ ಹೇಗಿದ್ದೀರಾ.
ಚೆನ್ನಾಗಿದ್ದೀ ಚೆನ್ನಾಗಿದ್ದೀವಿ ತಿಂಡಿ ಆಯ್ತಾ.
ಹಾ. ಹ್ಮ್ ನ್ದು ತಿಂಡಿ ಏನ್ ತಿಂಡಿ
ನಮ್ಗೆ ಇಲ್ಲಿ ಪುಳಿ--ಗರೆ ಮಾಡಿದ್ರು
ಹ್ಮ ಹೇಗ್ ಮಾಡ್ತಾರೆ ಪಳಿ ನಿಮ್ಗೆ ಅಡ್ಗೆ ಬರುತ್ತಾ ಹ್ಮ.
ನನ್ಗೆ ಅಷ್ಟೊಂದು ಅಡಿಗೆ ಬರಲ್ಲ.
ಹೌದಾ ಮತ್ತೆ ಏನಾದ್ರೂ ಸ್ವಲ್ಪ ಮಾಡಕ್ ಬರತ್ತೆ ಅಂದ್ರೆ ಏನ್ ಮಾಡ್ತೀರಾ.
ಹ್ಮ್ ಮಾಡಕ್ದತ್ತ ಅಂದ್ರೆ ಚಿತ್ರಾನ ಮಾಡ್ತೀನಿ. ಅನ್ನ ಮಾಡ್ತೀನಿ. ಹಾ.
ಹ್ಮ. ಮತ್ತೆ ಸಮಾಚಾರ.
ಹೇಳ್ಬೇಕು ಕುತ್ಕೊಂಡಿದ್ದೆ ಮನೆ ಒಂದು. ಜಾತ್ರೆಗೆ ಹೋಗಿದ್ದೆ. ಅದು ಎಲ್ಲ ನ ಅದಕ್ಕೆ ಹಂಗೆ ಕಾಲ್ ಮಾಡಿದೆ
ಯಾವ ತರ ಹಾ.
ಅದು ಜಾತ್ರೆ ಅಂತ ಹೇಳಕ್ಕಗಲ್ಲ ಅದು ನನ್ಗಂತೂ ಜಾತ್ರೆ ತರ.
ಹಾ
ಆ ತ್ರೀ ಇಯರ್ಸ್ಗೆ ಒನ್ ಟೈಮ್ ಮಾಡು ಹ
ಮೂರನೇ ವರ್ಷದ ಹಾ
ಮೂರ್ನೇ ವರ್ಷ ಮೂರ್ ಮೂ ಮೂರ್ ಮೂರು ವರ್ಷಕ್ ಒಂದಸೊ ಒಂದ್ಸಲ ಮಾಡ್ತಾರಂತೆ ಮತ್ತೆ ಐದ ವರ್ಷಕ್ಕೊಂದ್ಸಲ ಮಾಡ್ತಾರನ್ನಂತೆ ಇನ್ನೊಂದು
ಹಾ ಹಾ ನಿಮ್ಮ ಮನೆ ನಿಮ್ಮ ಮನಲಿ ಕೂಡ ತುಂಬಾ ಮೇಳ ಎಲ್ಲ ಮಾಡ್ತಾರಾ
ಇಲ್ಲ ಇಲ್ಲ ಆ ಇಲ್ಲ ನಮ್ಮೂರು ಲ್ಲಿ ಮಾಡಲ್ಲ ನಾನ್ ನನ್ನ ಸ್ನೇಹಿತವರವ್ರಗ ಹೋಗಿದ್ದೆ
ಹಾ ಹಾ
ಅವಾಗ ನನ್ಗ್ ಗೊತ್ತಾಯತು
ಹಾ
ಈ ಹಿಂಗೆಲ್ಲ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲಾ ವಿಧ ವಿಧವಾದಂತಹ ಎಲ್ಲಾ ಮಾಡಿ ಹ್ಮ ವಸ್ತುಗಳೆಲ್ಲ ತಂದಿರ್ತಾರೆ ಮತ್ತೆ ತುಂಬಾ ಜನ ಸೇರಿರ್ತಾರೆ ಎಲ್ಲೆಲ್ಲಿಂದನೋ ಚನಾಗ್ಲಿ ಬಂದು ಸೇರಿರ್ತಾರೆ
ಹಾ ಹಾ
ನಾನು ಕೇಳ್ದೆ ನೀವು ಇನ್ನು ಎಷ್ಟು ವರ್ಷದಿಂದ ಮಾಡ್ತೀ ದ್ದೀರಾ ಅಂತಂದೆ ಹೌದು ಹೌದು ಹ ವರ್ಷಗಳಿಂದ ಅತಿ ತರಂತೆ ಅದನ್ನ
ಹಾ ಹಾ
ಉಪಚಾರ
ಹಾ
ನಿಮ್ದೂ ಪರೀಕ್ಷೆ ಎಲ್ಲ ಮುಗೀತ್
ನಮ್ದು ಪರೀಕ್ಷೆ ಒಂದು ತಿಂಳಿದೆ ಇನ್ನು ಇನ್ನಾ ಓದ್ತಾ ಇದ್ದೀವಿ
ಹೌದಾ
ಪರೀಕ್ಷೆ ಬಂದ್ರೆ ನಂಗತಾರಾ ತಲೆಬಿಸಿ ಆಗ್ಬುದು
ಹೌದಾ
ಹ್ಮ್ ನಿಮ್ಗೆ ಪರೀಕ್ಷೆಗಳಲ್ಲ ನಡೆದ್ವಾ
ಹ ನಡಿ ನಡೀತು ನಮ್ಗೆ ನಡೀತಿದವೇ ಇನ್ನು ಒಂದಿದೆ ಇನ್ನು
ಹಾ ಹಾ ಹಾ
ಮತ್ತೆ
ಮತ್ತೇನ್ ಸಮಾಚಾರ
ಹೇಳ್ಬೇಕು
ಹ್ಮ್ ನಿಮ್ಮ ಅಜ್ಜಿ ತಾತ ಅವ್ರ ಜೊತೆ ಕಳದಿರೋ ಯಾವ್ದಾರರು ಒಂದ್ ಒಳ್ಳೆ ಕ್ಷಣ ಅಂದ್ರೆ ಯಾವ್ದು ಎಲ್ಲರಿಗೂ ಅಜಿತಾತ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ನಿಮ್ಗೆ ಯಾವತರ ಇಷ್ಟ ನೀವ ಯಾವತರ ಸಮಯನ ಕಳೆದಿದ್ರಿ ನೀವ್ವಾಗ್ಲೂ ಅಜಿತತರ ಜೊತೇನೇ ಇದ್ದೀರಾ ಅಂದ್ರೆ ಕೂಡಕುಟುಂಬ ಹಿಂಗಲ್ಲ ಇರುತ್ತಲ್
ಹಾ ಹೌದು ನಾವು ನಮ್ಮದ ಜಿಯೋ ತಾತ ಎಲ್ಲ ಒಂದೇ ಹತ್ರನೇ ಇರೋದು ನಾವು ರಾತ್ರಿ ಅದೆ ನಾಮ್ಮ ಅವ್ರಿಗಿಂತೂ ನಮ್ ತಾತ ಅವ್ರ ಹತ್ರನೇ ನಮ್ ತಾ ಅಜ್ಜಿ ತಾತ ಹತ್ರನೇ ಮಲ್ಗೋದ್ ಜಾಸ್ತಿ
ಹಾ ಹ ಹಾ
ಹಾ ಅವರು ಅಂದೆ ಅವರು ತುಂಬಾ
ಜೊತೆನೆ ಮಲ್ಕೊತಿದ್ರಾ
ಹೌದು ಅವ್ರ ಜೊತೆ ಮಲ್ಗೋದು ತುಂಬಾ ಚೆನ್ನಾಗಿ ಅಂದ್ರೆ ಅವರು ಕತೆ ಎಲ್ಲಾ ಹೇಳ್ತಾರೆ ಹಂಗಗೆ ಹಂಗಗೆ ಅವ ಅವ್ರಂದ್ರೆ ತುಂಬಾ ಎಲ್ಲಾ ನೋಡಿರ್ತಾರಲ್ವಾ ಅದು ಅಲ್ಲಿ ಹಂಗಿರುತ್ತೆ ಇದು ಇಲ್ಲಿ ಹಂಗ ಇರುತ್ತೆ ನಾವ್ಂಗ ಅವ್ ನಮ ತತವ್ರಾದ್ರೆ ಮೊದ್ಲು ಆಹ ನಾವು ಇವಾಗ ಎಲ್ಲಾ ತಟ್ಟೆಯಲ್ಲೆಲ್ಲಾ ಊಟ ಮಾಡ್ತೀವಿ ಅವರು ಮೊದ್ಲಿಗೆ ತಟ್ಟೆಯಲ್ಲಿ ಊಟ ಮಾಡ್ತಿರ್ಲಿಲ್ವಂತೆ
ಹಾ ಹಾ ಮತ್ತೆ ಯಾವುದರಲ್ಲಿ ಊಟ ಮಾಡ್ತೀವಿ ಬಾಳೆ ಎಲೆ ಹೌದೌದು ಬಾಳೆ ಎಲೆಯಲ್ಲಿ ಊಟ ತುಂಬಾ ಚೆನ್ನಾಗಿರು
ಹೌದು ಮತ್ತೆ ಕೊ ಬಂದು ಒಣಗಿಸಿ ರಾಗಿ ಎಲೆ ಎಲ್ಲಾ ಒನಗಸಿ ಅದ್ರಂದ ಹ್ಮ್ ಎಲೆ ಒಳಿತಿದ್ರಂತೆ ದೊಡ್ಡದಾಗಿ ಒಳ್ದ ಒಣಗಸಿ ಅದನ್ನೆಲ್ಲಾ ಒಣಗ್
ಅದ್ರಲ್ಲಿ ಊಟ ಮಾಡಿ ಹಾದು ಚಂದನೇ ಬೇರೆ ಬಾಳೆ ಎಲ್ಲೆ ಅಲ್ವಾ ಈಗ ಮಾಂಸಾಹಾರಿ ಆ ಮಾಂಸಾಹಾರಿ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ
ಹೌದು ಎಲಲ್ಲೆಲ್ಲಾ ಊಟ ಅವ ಎಲೆಯಲ್ಲಿ ಊಟ ಮಾಡ್ತಿದ್ರಂತೆ ನೀರು ಅಷ್ಟೆ ಮನೆ ಹತ್ರ ಬರ್ತಿರ್ಲಿಲ್ಲ ಅವಾಗ ಬಾವಿ ಇತ್ತಂತೆ ನಮ್ಮೂಊರಲ್ಲಿ ನಮ್ಮೂರ ಹತ್ರ ಆ ಬಾವಿ ಹತ್ರ ಬಾವಿ ಹತ್ರ ಹೋಗ ನೀರೆಲ್ಲ ತಗೊಬಂದು ನೀರ್ ತಗೊಂಡ್ ಬರು ದ ಬಾವಿ ಹತ್ರ ಹೋಗ್ಬೇಕಿತ್ತಂತೆ ಇವಾಗ ಅವಾಗ ಅವರೆಲ್ಲಾ ಅದೆಲ್ಲಾ ಹೇಳ್ತಿರ್ತಾರೆ ಹ ಹಿಂಗ ಇರ್ತಿತ್ತು ಮತ್ತೆ ಇವಾಗಂತೂ ಒಂದೊಂದ್ ಊರ್ಗೆ ಒಂದೊಂದ್ ಶಾಲೆ ಇರುತ್ತೆ ಅವಾಗ ಒಂದು ಹತ್ ಹತ್ತು ಹಲ್ಲಿಗೆ ಹ ಹತ್ತು ಹಳ್ಳಿಗಳಿಗೆ ಐದು ಹಳ್ಳಿಗಳಿಗೆ ಸೇರಿ ಒಂದೇ ಶಾಲೆ ಇರ್ತಿತ್ತಂತೆ
ಹಾ ಹಾ
ಎಲ್ಲ ಅವರುೂ ಆಹ ಹೋದಕ್ ಆ ಓದಕ್ ನಾವಿದ್ರಿಂದ ಯಾರು ಜಾಸ್ತಿ ಓದಕ್ಕೂ ಹೋಗ್ತಿರ್ಲಿಲ್ವಂತೆ
ಹಾ ಹಾ
ಅದೇ ಎಲ್ಲಾ ಹೇಳ್ತಿರ್ತಾರೆ ತುಂಬಾ ಅದೆಲ್ಲಾ ಕೇಳ್ಸ್ಕೊಳಕ್ಕು ಚೆನ್ನಾಗಿರುತ್ತೆ ಮತ್ತೆ ಆ ಹ ಒಂದು ಬೆಟ್ಟ ಇದೆ ನಮ್ಮ ಊರಿನ ಪಕ್ಕದಲ್ಲಿ ಆ ಬೆಟ್ಟದಲ್ಲಿ ಆ ಆ ಬೆಟ್ಟ ಹುತ್ತದಲ್ಲಿ ತುಂಬಾ ಒಂಥರಾ ಕೊಣೆ ಇದೆಯಂತೆ ಕೊನೆ ಒಳಗಡೆ ಏನೇನು ಆಗ ಆಗ್ತಿರುತ್ತೆ ಹಂಗೆ ಹಿಂಗೆ ಅಂತ ಸುಮ್ನೆ ಏನೇನೋ ಹೇಳ್ತಿರ್ ಹೇಳ್ತಿರ್ತಾರೆ ನಮ್ ತಾತ
ಅದು ನಿಜನ ಸುಲ್ಲೋ ಗೊತ್ತಿಲ್ಲ ಅವ್ರಲ್ಲಾ ಅದ್ರ ಬಗ್ಗೆ ಗೆಲ್ಲ ಏನೇನೋ ಹೇಳ್ತಿರ್ತಾರೆ ಅದ ನಂಬಿದ್ದಾರೆ ಹೌದ ನಂಬಿಕೆ ಮೇಲೆ ಹೋದ್ರು
ಹೇಳ್ತಿರ್ತಾರೆಏನ ನಾವು ಯಾರು ಹೋಗಲ್ಲ
ಹಾ ಹಾ ಅಲ್ಲಲ್ಲ ಹೋಗಲ್ಲ
ಆವಾಗ ಫಸ್ ಅಂದ್ರೆ ಮತ್ತರಿದ ಹಂಗಿದೆ
ಹಾ ಹಾ
ಹಾ ಆ ಬೆಟ್ಟ
ಅದೊಂದಂತರ ಕೇಳೋಕೆ ಒಂದ್ ಸ್ವಲ್ಪಾ ಹಾ ಅದೇನು ಒಂಥರ ಅದ್ರ ಬಗ್ಗೆ ತಿಳ್ಕೋಬೇಕಾಗ ಆಸಕ್ತಿ ಬೇಕ್ಕೆೆ ಹೌದೌದು
ಬೆಟ್ಟದ ಪಕ್ಕದಲ್ಲಿ ಒಂದು ಕೆರೆ ಇದೆ ಅ ಕೆರೆಗೆ ಆಟ್ಟು
ಹಾ ಹಾ
ಹ ಅಂದ್ರೆ ದೊಡ್ಡವರು ಹೇಳಿರೋದು ನಂಬೇಕಾ ಅಲ್ವಾ ಕೆಲವೊಂದ್ವಿ
ಹೌದು ಹೌದು ಹೌದು ಕೆಲ ವಿಷಯಗಳು ಸತ್ಯ ಇರುತ್ತೆ ನಾವು ಈಗಿನ ಮಕ್ಕಳ ಹಂ ಅದರ ಬಗ್ಗೆ ಆಹ ಜಾಸ್ತಿ ಆಸಕ್ತಿ ತೋರ್ಸಲ್ಲ ಮತ್ತೆ ನಂಬಿಕೆ ಕೂಡ ಇರಲ್ಲ
ಕೆರೆ ಪಕ್ ಅಂದ್ರೆ ಬೆಟ್ಟ ಇದೆ ಅಲ್ವಾ ಅಲ್ಲಿ ಒಂದು ಕೆರೆ ಇದೆ ಅಲ್ಲಿ ಅನ್ಕ ಕಟ್ಟಾರೆ
ಹಾ ಹಾ ಹೌದ ಹೌದು ಅಷ್ಟು ಪಾಣಿ ಕಟ್ಟು ಕಟ್ಟುವಷ್ಟು ದೊಡ್ಡ ಕೆರೆನಾ
ಆಣೆಕಟ್ಟು ಕಟ್ಟಷ್ಟು ದೊಡ್ಕೆರೆನಾ ಹೇಳಿ ಹೇಳಿ
ಅದು ಕ ನೈ ಬೆಳಿಗ್ಗೆಯಿಂದ ಕಟ್ ಹತಿದ್ರಂತೆ ನೈಟ್ ಆಗಿ ತಕ್ಷಣ ಇದು
ಹಾ
ಹ
ಹೇಗಿದೆ ಹೌದೌದು ನ ಹೇಗಿದೆ
ಕಟ್ತಿದ್ರ ಅಂತೆ ಅವರು ಕ ಕಟ್ಟೋರು ಓ ಮತ್ತೆ ನೈಟ್ ಆಗಿ ಮಾರ್ನಿಂಗ್ ಹೋಗಿ ನೋಡೋಷ್ಟ ಹೋಗ ಬಿದ್ದಿಂತೆ ಹ ತುಂಬ ಹೊಡಿದೆ ಆಯ್ಕೆ
ಹ ಹೊ
ನೋಡು ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ ಒಳಗಡಿಲ್ಲ ಮತ್ತೆ ಅಲ್ಲಿ ಮಾರು ಏನು ತುಂಬಾ ತುಂಬ ಏನಾದೂ ಮಾಡ್ತಾರೆ ಅಂದ್ರೆ ಅದು ತುಂಬಾ ಮಾಡ್ತ ಹೊತ್ತು ದೊಳಗ ಮಾಡ್ತಾರೆ
ಹ್ಮ್
ಹಬ್ಬ ಹಬ್ಬ ತರ ಮಾಡ್ತಾರೆ ಎಲ್ಲಾರು ಸೇರಿ. ನೀರಲ್ಲಿ ಆಟ ಆಡ್ಕೊಂಡು ನಮಗಂತು ಫುಲ್ ಮಜಾ. ಆ ಆಟಾಡೋದು ಅಲ್ಲಿ ನೀರೆಲ್ಲ ಆಟ ಆಡ್ತಿರ್ತೀವಲ್ಲಾ ಯಾವಾಗೂ ಕಲ್ಸಲ್ಲ ಆತರ ಹಾ ಯಾವಾಗೂ ಕಳ್ಸಲ್ಲ ಆತರ ಹಬ್ಬ ಆತರ ಅದು ಅರ್ಧಾಗ ಹಬ್ಬ ಆತರ ಇತ್ತಲ್ವಾ ಹಬ್ಬ ಅಂದ್ರೆ ಎಲ್ಲಾರ್ನೂ ಕರ್ಕೊಂಡ್ ಹೋಗ್ತಾರಲ್ವಾ ಆಟಾಡೋದ ನೀರಲ್ಲಿ ಆಟಾಡೋದಕ್ಕೆ ಯಾರ್ನುೂ ಬಿಡಲ್ಲ ಆ ಟೈಮ್ ಅಲ್ ಆದ್ರೆ ಎಷ್ಟಾದ್ೂ ಆಟಾಡು ಏನ್ ಅನ್ನೋದಲ್ವಾ ತುಂಬಾ ಚೆನ್ನಾಗಿರತ್ತೆ
ಸರಿ ಸರಿ ಆಯ್ತು
ಹಾ ಸರಿ ಮತ್ತೆ
ಇರ್ತರಾ
ಹಾ ಸರಿ.
ಹಾ